ಹಲೋ
ಅಲ್ಲಣ್ಣ
ಚಲ್ಲ
ಹ್ಮ್ ಯಾರ
ಆಷ್ಟ ಕ ರಿಟಾಯರ್ಮೆಂಟ
ಇ
ಹಾ
ಕಡಿಮ ಕಂಟನ್
ಅಲ್ಲ ಈಗ ಡ್ಯಟಿ ಆಸ್ಟೆಲ್ದಾಗ ಇದ್ಯಾ ಡ್ಯೂಟಿ ಮೇಲೆ ಇದ್ಯಾ ಹಿಂಗೆ ಆಯ್ತಲ್ಲ ಎಷ್ಟೇ ಬಂದ ಈ ಟಾಸ್ಕ್ ನಿನ್ ಎಷ್ಟ ಅದ
ಈಗ ಐ ಕೊಟ್ಟಿದಣ
ಐದ್ ಕೊಟ್ಟಿದ್ರ ಐದ್ ಕಂಪ್ಲೀಟ್ ಮಾಡಿ ಅನ
ಇದು ಹ ಇದು ಮೂರನೇದ ಇದು
ಮೂರನೇದ್ದ ಅಂದ್ರೆ ಕಾಲ ಕಾದಾರ್ ಗಚ್ಚು ಹಾ ಕಾದಾರ್ ಗಚ್ಚು ಕಾದಾರ್ ಗಚ್ಚು ಆಮೇಲೆ ಎಸಿನ ಸಾಯಂಕಾಲ ಬಂದ ಯಸಿನಾಗ ಮಾಡ
ಇದು ಏ ಈ ಈಗ ಇದಾಗಿನ ಮಾತಾಡ್ ಕೊಡ್ತಾರನೆ ಅ
ಹ್ಮ್ ಮತ್ತೆ ಇದು ಬರ್ತಾವ ಇದ ಇದು ಅಲ್ಲಿ ಎರಡು ಬಂದವನು ಆಪ್ಷನ್ ಟಾಸ್ಕ್ ಮತ್ ಮ್ಯಾಲ ಒಂದು ಐತಾನ
ಆಪ್ಷನ್ ಟಾಸ್ಕನು
ಹ್ಮ್ ನನಗೆ ಶಿವ ಏಳ್ನೂರ ತೊಂಬತ್ತ ರೂಪ ಬಂದರು ಅಲೋ
ಹಣ
ನನಗೆ ಏಳ್ನೂರ ತೊಂಬತ್ತ ರುಪಾಯಿ ಬಂದವು
ರೊಕ್ಕ ಬಂದವೇನು ವಿಡ್ರಾ ಮಾಡ್ದೇನ
ನಮ್ಗೆ ಡಾರೆಕ್ಟ್ ಅಕೌಂಟಿಗೆ
ಡೈರೆಕ್ಟ್ ಅಕೌಂಟಿಗೆ ಬಂದವ್ ಎನು
ಹಾ ಡೈರೆಕ್ಟ್ ಅಕೌಂಟ್ಗೆ ನೀನಲ್ಲಿ ಅಲ್ಲಿ ವೆರಿಫಿಕೇಶನ್ ಬರ್ತೈತಿ ಅದು ಮೂವತ್ತ ಆ ಇಲ್ಲ ಅದ್ರಕಿಂತ ಮೊದಲು ಒಂದು ಬೇರೆದ್ದ ಇತ್ತದ ಟಾಸ್ಕ್ ನಾನ ಇಪ್ಪತ್ತು ಆಗ್ಯಾವ ಇಪ್ಪತ್ತು ಆಗ್ಯಾವ ನೀ ಏನ್ ಇದ್ ಒಂದೇ ಕಂಪ್ಲೀಟ್ ಇದ ಒಂದ ಕಂಪ್ಲೀಟ್ ಮಾಡ್ಕೊ ಹೆಂಗ ಅಂದ್ರ ಸ ನೀನು ನನ್ಗ ಹಚ್ಚಿದ ಅಂದ್ರ ನನ್ಗ ಹಂಡ್ರೆಡ್ ರೂಪಾಯಿ ಬರ್ತೈತಿ ನನ್ಗ ನನಗೆ ಏಟಿ ರುಪೀಸ್ ನಾ ಮತ್ತೆ ಕೇಳಿದವನಿಗೆ
ಹ್ಮ್ ಆ ಸಂಘ ಮುಗಿತೈತಿ ಅಣ್ಣಾ ಇಬ್ಬರೂದು ಟಾಸ್ಕ್ ಮುಗಿತೈತಿ
ಐದು ಐದು ಟಾಸ್ಕ್ ಇಬ್ರದು ಮುಗಿಯಂಗ ನೀ ನೀ ಹ್ಮ್ ನೀ ಹಚ್ಚದೆ ಹ ಹ ಐದು ಸಲ ಇಬ್ರು ಐದೇ ನೀ ಐದು ಸಲ ನನಗ್ ಮಾಡಬಹದು ನಾ ಐದು ಸ್ ನಾ ನೀನಗ್ ಫೋನ್ ಮಾಡ್ಬೋದು ಅದಾಗಿನ್ ಮತ್ತೆ ಬರಲ್ಲ
ಹ ಮಟಾಸ್ಕ ಇಬ್ರುವ್ ಮುಗಿತವಣ್ಣ
ಹಿಂಗ ಇಬ್ಬರದು ಮುಗಿತಾವ ಐದು ಐದು ಮತ್ ನೀನ್ ಸಾಗರಕ ಐದ್ ಮಾಡ್ಕೋ ಯ್ಯಾಸೀನ್ಗ ಐದ್ ಮಾಡ್ಕೋ ಇನ್ನಾ ಆ ಗ್ರೂಪ್ ನಾಗ ಜಾಯ್ನ ಮಾಡ್ತೀನಂತ ನಾಳೆ ಬಂದು ಅದರಾಗ್ ಮಾತಾಡಕಂತಿ ಬೇರೆ ಹುಡುಗರು ನಂಬರ್ ಬೇರೆ ಬೇರೆ
ಹ್ಮ
ಒಳಗ ಅಲ್ಲಿ ಆಪ್ಷನ್ ಕೇಳತನ ನೀವು ಇಂಗ್ಲೀಷಿನಲ್ಲಿ ಮಾತನಾಡಿದ್ದೀರಿ ಊ ಅಂತ ಅನ್ನು ಟಾಸ್ಕ್ ಅಂತ ಹಿಂಗ ಏನ್ ಸ್ವಲ್ಪ ಮಾತಾಡಿದ್ದು ಆಮೇಲೆ ನೀವ ಏನಾದ್ರೂ ಜಾತಿಗಳ ಬಗ್ಗೆ ಮಾತನಾಡಿದ್ದೇರೆ ಹೌದು ಇಲ್ಲ ಅಂತ ಇರ್ತೈತೆ ಅಲ್ಲಿ ಆಪ್ಷನ್ ಹ್ಮ ಅವೆಲ್ಲ ಕರೆಕ್ಟ್ ಆಯ್ತು ಕೊಡು ಹಂಗೆ ಒಂದ್ ಸ್ವಲ್ಪ ವೆರಿಫಿಕೇಶನ್ ಮಾಡ್ತರ್ತಾರಂಗ ಕರೆಕ್ ಹೂ ಕರೆಕ್ಟ್ ಇರಬೇಕು ಎಂತ ಒಟ್ಟ ಇಂತವ್ ಇಂತವ್ ವಷ್ಟ ಇಂತವ್ ಅಷ್ಟ ನನುವ್ ಮೂವತ್ತ ಕಂಪ್ಲೀಟ್ ಮಾಡ್ಬೇಕು ನಮ್ದು ಈಗ ಇಪ್ಪತ್ತು ಆಗ್ಯಾವ ಇನಾ ಹತ್ತು ಇಪ್ಪತ್ತ ಆಗ್ಯಾವ ಈಗ
ಇಪ್ಪತೈ ಹ ಎಲ್ಲಿಯ ಹೋಗಿ ಅಲ್ ಒ್ಣ
ಹಾ ಚೋರ್ ಬನ್ನಿ ನೀ ಸತಟಕ ಬಂದಿ ನೀ ಬರ್ತ ನಾಲಿಗೆ
ಅಕ್ಕನ ತಪ್ಪಂತ
ಬರ್ತನ್ ಮರಯ ಅಲ್ಲಿ ನಾಸಂಗರ ಬಬಟ ಮಾಡರೋಡ ಹ
ನಾ ನೋಡ್ದೆ ಹ ಅಣ್ಣ ಹೋಗನೆ ಗೊತ್ತಾಯ್ತ್ ನನ್ಗೆ ಯ ನೋ ಯಾಕ ನೋಡ ಆ ಕೆಡೆ ಹೋಗೇನಪ್ಪ ಅಣ್ಣ ನ ಖ ಈ ಕಡೆ ಹದನಂದನ
ಕಲ್ಲ ಹ ಕಕ್ಕ ಆಕಿಲ್ಲ ನಪ್ಪು ನಿಂಗ ಹಾಕೀನಿ ನಾನು ಕಾದರಗ ಕಕ್ಕಾಗ ಹಾಕಿಲ್ಲ ನಿನಗ ಹಾಕನಿ ನೋಡಣ ಇವಂಗ್ ವಾತ ನೋಡು ಇನ್ನು ಹೆಚ್ಚಿ
ಮತ್ತೆ ಅ ಕಡೆ ಯಾವದೂ ರೆಡಿ ಆಗಿಲ್ಲಯಪ್ಪ ನೀವನ್ನಾ ರೆಡಿ ಆಗ್ತ ನೀವು ರೆಡಿ ಆಗಲಿಲ್ಲ ಜೋಡಿ ಒಂದ
ನಮ ಜೋಡಿ ಇದಕ್ ರೆಡಿ ಆಗೈತಾನ ಸುಮತ್ ದಾಂಡೇಲಿಗೆ ರೆಡಿ ಆಗಿದೀವಿ ಈಗ ನಮ್ ಜೋಡಿ ಮತ್ತ ಈಗ ಸ್ವಲ್ಪ ಜಗಳ ಮಾಡೈತಿ ಅದಕೆ ಹಿಂಗಾಗಿ ಸುಮ್ಮಗಿನಿನ ನಾ ದಾಂಡೇಲಿಗಿ ಜುಲೈ ದಾಗ ಹೋಗ್ತೇವೆ
ಹ್ಮ್ ಹ ಈಗ ಮಳಿ ಮಳಿ ಐತಿ ಸತ್ತ ಹೋಗ್
ಈಗ ಅದಾವ.
ಹ್ಮ್ ನಿ ಜುಲೈದಾಗ ಹೋಗ.
ಹೂ ಜುಲೈದಾಗ ಅಲ್ಲಿ ಸುಕಾದಂಗ್ ಏನೊ ಬಂದ್ ಮಾಡ್ತನ? ತಂತ್ ಗೊತ್ತಿಲ್ಲ ಅಂದ್ರ ನೀರ್ ಬಿಡ್
ಏನ್, ನೀರ್ ಜಾಸ್ತಿ ಮಾಡ್ತಾರಣ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ, ಕಾಂಟ್ಯಾಕ್ಟ್ ಮಾಡ್ಬೋದು. ಗೂಗಲ್ ನಾಗ್ ನಂಬರ್ ಸಿಗ್ತಾವ್ ವಂಡರ್ಲಾ. ವಂಡರ್ಲಾ ಹೋಗಿರಿ?
ಆನ.
ವಂಡರ್ಲಾ.
ವಂಡರ್ಲಾ, ಎರಡ್ ಸಲ ಓಗಿನೋ
ಸಲ ಹೋಗಿಯಾ ಮಸ್ ಕಂತ್ಲೇಯಪ್ಪಾ ಅದು. ನಾನೆ ನೋಡಿಲ್ಲ ಇನ್ನ. ಚಲೋ ಐತೇನ್
ನಾ ಈಗೆ ಬಾಗ್ಲ್ ಕೋಟೆ ಬರಕಿಂತ ಮೊದ್ಲ್ಲೇ ಎರ್ಡ್ ಸಲ
ಹ್ಮ್ ಹ್ಮ್.
ಎಕ್ಸ್ಪಿರಿನ್ಸ್ ಪಾಸ್ತಾಗೈತ್ ಎರಡೂವರ್ ಇ ಕಡೆ ಏನು ವಾಟರ್ದು ಆಕ್ಬುಟಿರಂಗ್ ಐತಿ ಅದನ
ಹಾ ಅದ್ ಮಸ್ತ್ ಅಯ್ತ, ಹ್ಮು ಮಸ್ತ್ ಅಯ್ತ್ ಅಂತ್ ಅಂದ್ರ
ಹದಿಮೂರ್ ನೂರ ಎಷ್ಟ್ ಆಗೈತಣ್ಣ ಈ ನಮ್ಮ್ ಐಡಿ ಕಾರ್ಡ್ನಾಗ ಹಾ ಕಡಿಮೆ ಆಗುತ್ ಅಲ್ಲಿ. ಕಾಲೇಜ್ ಐಡಿ ಕಾರ್ಡ, ನಾವ್ ಅವಾಗ ಅವಾಗ ಹದಿಮೂರ್ನೂರ ಐವತ್ ಇತ್ ಅಣ್ಣಾ. ಹ ಐಡಿ ಕಾರ್ಡ್ನಾಗ್ ಎಂಟ್ ಐಡಿ ಕಾರ್ಡ್ ಎಂಟ್ನೂರ ಐವತ್ ಒಂಬೈನೂರುಪಾಯ್ ಆಗತ್ ಅದು.
ಡಿಸ್ಕೌಂಟ್ ಐತೆ, ಹಂಗಯ್ತನಾ ಅದ್ರ್ ಟೋಟಲ್ ಅಂದ್ರೆ.
ಅವ್ನು ಈಗಂದ್ರ ಈ ಸಮ ಸಿಗ ಸಿಗಂತಿತ್ ಅಣ್ಣಾ. ಹಾಸ್ಗ್ಯಾಗ್ ಹೆಚ್ಚಿಗ್ ಆಗುತ್ತ ಮತ್ ಈ ಮಳೆಗಾಲದಾಗ ಕಡಿಮೆ ಆಗುತ್ತ ಮಳೆಗಾಲದಾಗ ಒಂದೊಂದ್ಸಲ ಹೆಂಗ್ ಮಳಿಯಾದುವ್ ಅಂದ್ರೆ ಇದು ಬಂದ್ ಮಾಡ್ಬುಡ್ತಾರೆ.
ಅಂದ್ರೆ ಅಲ್ಲಿಗ್ ಬರ್ ಬರ್ಬೇಕಂದ್ರೆ ಹ್ಮ ಮೂರ್ ಸಾವ್ರ ಒಂದ್ ಐದ್ ಸಾವ್ರ ಬೇಕು.
ಹ್ಮ್. ಊಟ ಗೀಟಾ, ಮತ್ ಬಟ್ಟೆ ತಗೋಬೇಕಲ್ಲಿ ಒಂದ್ ಜೋಡ್ ಬಟ್ಟಿ ಅವು ಹೊರಗ ಸುಮರ್ ನೂರ್ ರುಪಾಯ್ದಂಗ್ ಸಿಗ್ತಾವು ಒಳಗ್ ಓದ್ರ ಮುನ್ನೂರ್
ಅಷ್ಟ, ಒಂದ್ ಆರ್ ಬೇಕಂದಂಗ್ ಆಯ್ತ್ ವಕ್ಅಂದ್ರ
ಆ ಈಗ್ನಾ ಇದಲ್ಲ ಇದಾಗ ಬರ್ಬೋದ ನೆ
ಇಬ್ರೋಗಿ ಬರ್ಬೋದು. ಹ್ಮ್ ಇಬ್ರಾದ್ರ್ ಓಯಿಗ್ ಬರಬೋದ್. ಹಾ ಸಾಕ್ ಹ್ಮ್.
ಒಳಗಿಂದ ಅಂದ್ರೆ, ಟ್ರೈನಾ, ಉ ಟ್ರೈನಿಗಿಂತ ಇದಕ್ ಹೋಗ್ಬೇಕು, ಏನೋ ಅಂದೆ?
ಐತಲ್ಲ ಡೈರೆಕ್ಟ್ ಆಗ್, ಅದೇ ಡೈರೆಕ್ಟ್ ಹೈದ್ರಾಬಾದ್ ಐತಲ್ಲ, ಹೈದ್ರಾಬಾದ್ ಐತ್, ಹ್ಮು.
ಮೆಜೆಸ್ಟಿಕ್ಗ್ ಇರದು ಅವು ಇಲ್ಲಿ ಮಾಗಳ್ ಬಿಎಂಮ್ ಟಿಸಿ ಬಸ್ ಇನ್ನು ಇರುತಲ್ವಣ್ಣ?
ಹ್ಮ ಏ ಅಲ್ಲಿಂದ ಅಲ್ಲ ಅಲ್ಲಿ ಅಲ್ಲ ಡೈರೆಕ್ಟ್ ಹೈದ್ರಾಬಾದ್ ಐತಿ.
ಹೈದರಾಬಾದ ದೋಡ್ದು. ಬೆಂಗಳೂರ್ ಸಣ್ಣದು ನೀ ಹೈದ್ರಾಬಾದ್ ಐತ್ಬಿಡು ಹೈದ್ರಾಬಾದ್ ಬೆಂಗಳೂರ ಸಣ್ಣದು ಹೈದ್ರಾಬಾದ್ ದೊಡ್ ಮೊನ್ ಮೊನ್ನೆ ಇದಕ್ಕೆರ ತಗೋಬೇಕ ಮತ್ ಇರಬಾರ ಆಗತ್ತ. ಇದು ಬೆಂಗ್ಗಳೂರ್ ಇಲ್ಲಿ ಹಬೇಕ ಅಂದ್ರೆ ಇಲ್ಲೇ ಕೇಳುದು ಬಿ ಎಂ ಟ ಸಿ ಬಸ್ ಹೋಗ್ಲ ಅ ಒ ಲಾಕ್ಡರೆಕ್ಟ್ ಒರ್ ಲಾಕ್ ಬಸ್ ಇತ್ತತವು ಏ ಸಿ ಬಸ್ ಪಾ ಅವ ಮತ್ತ ವಂಡರ್ಲಕ್ ಹೋಗ್ಬೇಕು ಅದ್ರಪ್ಪ ಸೀದ ವಂದ್ರಲ್ಲ ಮುು ಮುಂದೆ ಹತ್ ಗಂಟೆ ಅ ಹೂ ಹತ್ತು ಗಂಟೆಗೆ ಒಳಗ್ ಬಿಡ್ತಾರ ಹ್ಮ್ ಒಳಗ್ ಬಿಡ್ತಾರ
ಹತ್ತು ಗಂಟೆಯಿಂದ ಸಾಯಂಕಾಲ
ಸಾಯಂಕಾಲ ಐದೂವರೆ ಆರು ಗಂಟೆ ತನ
ಆರಾಮ್ ಒಂದಿನ ಫುಲ್
ಸತಗುತ್ತ ಅದು ಸಯ ಅಡ್ತಾನ ಶುಗರ್ ಮಾತ್ ಹೆಚ್ಚಿಗೆ ಆಯಿತು ಸೇವ
ಕಾಳೆ ಬಂದೆವಪ್ಪ ಮಸ್ತ್ ಐತೆ ಅಂದೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ಬರ್ತೀನಿ ನಾಳೆ ದೂರಡಿ
ಅ್ರ ಭೂ ಮಾಡ್ರಿ ಏನಏ ಆ ಚಿನ್ನಣ್ಣ ಅದ ನಾವನ್ ತಡಿದ್ರಿ
ಹ್ಮ ಅಲ್ಲ ಕುೂಡ ಹೋಗಿದ್ದ
ದಸ್ ಬಾರಂದು ಚಲ್ಲ
ಹ್ಮ್ ಈ ಕಷ್ಟ ಅ ಮ ಬರಬ ಕ ಗಾಡಿ ತಂಡ ಬಾಗಾಡಿ ಈ ಮತ್ತೆ ಊಟದ್ದ ಹದು ಹಲ್ಲ ಬೈಕ್
ಬೈಕ್ ಒಂದ್ ಎರಡ್ ಮೂಂದ ಸಾವಿರ ಬರ್ಬದ
ಬರ್ತದೆ
ಮತ್ ಯದುಕ್
ಅಲ್ಲಿ ಅದು ಒಂದೇ ಅಲ್ಲೇ ಒಂದ್ ಎರಡ್ ಮೂರೂ ಎರಡು ಮೂರು ಅದು ಸುತ್ತ
ಹ್ಮ್ ಚಲೋದಾನೆ
ಹ್ಮ್ ಚಲೋ ಆಯ್ತ ಆ್ರ ಇನ್ನನ್ ನೀರು ಬೀಳ್ಬೇಕಂದ್ರೆ ಚೊಲೋ ಇದಾಗ ಬಿಳ್ತಾವ ಮಸ್ತ್ ಬೀಳ ಹೋಗ
ಹ್ಮ್ ಜುಲೈ ತಾಗ ಸ್ಟ್ತ ಆಲ್ಮೋಸ್ಟ್ ಮಳ ಅ ಅವಾಗಸ್ ಸ್ಟ್ ಹತ್ತಾಕಿ
ಹೌದು ಹೌದೇನಾ ಆ ಕಡಿ ಜೋರಿತ್ತು ಮಳಿ ನಿನ್ನೆ
ಏಯ್ ಇಲ್ಲೇ ಕಣ್ಣ್ ಮನೆ ಇದೆ
ಕೋಡ್ತಾನ
ಒಂಬತ್ ಮಿನಿಷ
ಹಾ ಹೇಳ
ಮತ್ ಯಾರಿಗೆ ಅಶೋಕಗೊಂದ್ ಮಾಡ್ಬೇಕಿಲ್ಲ ಅಶೋಕ್ ಕನ್ನೊಂದು
ಮಾಸನ್ ಎಫೆಕ್ಟ್ ಅಂತೆಳ್ತೀವಿ ಅದೆ ಅದು ಫೋಟೋ ತೊಗಂಬರ್ಬೇಕ್ರಿ. ಅ ವರ್ಟಾಪ್. ನಾನ್ ತೊಪ. ಹಂಗುಲ್ ಮಾಡ್ತ್ಯಲ್ರಿ.
ಅವ್ನ್ದು ಆಗ್ಯ
ಈಗ ನಮ್ ದೋಸ್ತನ್ ಕೂಡ ಮಾಡಿನ್ ಇಗ ಇಗ ರಾತ್ರಿ ಮಾಡಿನ್ ನೋಡ್.
ಅ ಐದ್ ಕಂಪ್ಲೀಟ್ ಮಾಡ್ಕೋ ಒಂಜೊತಿ ಐದ್ ಐ ಅವ್ನು ಕಂಪ್ಲೀಟ್ ಮಾಡ್ಕೊಂಡ ಐದ್ ಸಲ ಅವ್ನ್ ಜೊತಿ ಮಾತಾಡ ಅವ್ನು ಐದ್ ಸಲ ಒಳ್ ನಿನ್ ಜೊತೆ ಮಾತಾಡಿನ ರಿಬ್ರಿಗೆ ಜಮಾತ.
ಹ ಈಗ ಅದು ಐದ್ ಆಗಿದ್ ವಳ್ ತೋಡ್ದೆ ನಂಬರ.
ಐದಾಗಿಂದ್ ಬರಲ್ಲ ಮತ್ತೆ ಹಾ ಬರಲ್ಲ. ಅಂದ್ರ ಅವ ಐದ್ ಸಲ ಹಚ್ಚಿ ನಿನ್ ಜೊತಿ ಮಾತಾಡ್ಬೊದ್ ನೀ ಅವ್ನಿಗೆ ಐದ್ ಸಲ ಹಚ್ಚಿ ಅವ್ನ್ ಜೊತಿ ಮಾತಾಡ್ಬೊದ್ ಇಷ್ಟ. ಹಾ ಇಬ್ರುದು ಕಂಪ್ಲಿಟ್ ಆತ ಅತ್ ಸಲ ಮುಗೀತ. ಅಲ್ಲೆ.
ಒನ್ ಮೂವತ್ ಸಲ ನೋಡಿ ಮೂವತ್ ಸಲ ಹೆಂಗ್ ಮಾತಾಡ್ತನ.
ಮೂವತ್ತು ಟಾಸ್ಕ್ ಹಿಂಗೆ ನನ್ ಮಾತ್ರ ಈಗ್ ಇಪ್ಪತ್ ಮೂರ್ ಕೇಳೖ
ಅದು ನಿಂಗ ಚೀಟಿ ಕೊಟಾರಲ್. ಬಿಲ್ ತುಂಬಿದ್ರಿ. ಬಿಲ್ ತುಂಬಿ ನಿಮ್ ಹೊ